ನೀವ ಯಾರು..
ಹ ನಾನು ಅವರು..
ಇಷ್ಟ ಚೆನನ್ ಮಕ್ಕಾ ಫೋನ್ ಎತ್ತೀರ ನೀವ್ ಎತ್ ಬಿಿದ್ದೀರಾ..
ನನ್ ಕೈಲಿ ಇತ್ತು ನನ್ ಎತ್ತದೆ..
ಹಾ ಆಮೇಲೆ..
ಕಡೆಯಿಂದ ಮಾಡಿ.
ನಾವು ಎಡ್ಕ ಎಡ್ಕ ಮಾನವರು..
ಓ ನಮ್ಗೆಲ್ಲಾ ನಾಕ್ ನಾಕ್ ಕೊಟ್ಬಿಟ್ಟವನಿ ದೇವ್ರು..
ಹ ಹಂಗಾರ ಇನ್ನು ಶ್ವನ್ ಆಗಲ್ಲ.
ಹ.
ಶ್ವಾನ
ಹ ನಮ್ಗೆಲ್ಲ ಯಾಕೆ ಎಕ್ಸ್ಟ್ರಾ ಕೊಟ್ಬಿಟ್ಟಾನೆ ದೇವ್ರು ನಿಮ ಅಷ್ಟ್ ಕೊಟ್ಟತಿಲ್ಲ ಬಿ
ಅದಕ್ಕೆ ಶ್ವಾನಗಳು ಜಾಸ್ತಿ ಕೊಡ್ತಾನೆ
ಹ್ಮ್ ಏನ್ ಗೊತ್ತಿಲ್ಲ
ಗೊತ್ತೀಲ
ಹ್ಮ್ ಹ್ಮ್
ಓ ಹಂಗ ಗೂಗಲ್ ಸರ್ಚ್ ಮಾಡಿ ಬರತ್ತೆ ಏನಂತ ಅಂದ್ರ
ನೀವ ಸ್ವಾನನಾ ಹಂಗಂದ್ರೆನು ಪ್ರಾಣಿನ
ಅ ಪ್ರಾಣಿಗಳಂದ್ರೆ ಎಲ್ಲಾ ಊರ್ಲ್ಲೂ ಇರ್ತವು ನಮ್ ದೇಶನಂತೂ ಭಾರಿ ಕಾಮನು
ಹ್ಮ್
ಏನ ಗೊತ್ತಾಗ್ನಿಲ್ಲ ಕಪಿ
ಕಪಿಗಳ ನಮ್ ಹೇಳ್ಕ ಅವ್ರಿಗು ಹೇಳ್ಕ ಹಡ್ ಕಾಳ್ತಾನೆ ಕಪ್ಪಿ
ಅ ಅದ ಇನ್ಯಾವುದು ಕೆಡ್ ಕಾಯಿ ಎಕ್ಷ್ಟ್ರಾ ಇದ್ದು ಏ ಗೊತ್ತಿಲ್ಲ ನೀವೆಲ್ಲಿ
ಹಲೋ ಶ್ವಾನಗಳು ಶ್ವಾನಗಳಂದ್ರೆ ನಾಯಿ ಎಂತ ಅರ್ಥ
ಓ ಹೋ ಆ ನಿಮ ಕಣಗೆ ನಾಯಿ ತರ ಕಾಣ್ತನ್
ನಾಯಲ್ ಎಷ್ಟಗ ಇತ್ತಾನೆ ಎರಡ್ ಕಾಾಲ ಕೈಲ್ಲ ಎರಡ್ ಕಾ ನಾಲ್ ಕಾಲ್ ಇವತ್ತ ಓಕೆ
ಎರಡ್ ಕೈ ಎರಡು ಕಾಲು ಅದಕ್
ಹ ನಮ ತರ ಡಿಫ್ರೆಂಟ್ ಆಗ ಆಯ್ತ ಅದಕ್ಕೂನು
ಹ ನಿಮ ತರನೆೇ ಅದಕ್ಕೂ ಇರೋದು ಎರಡ್ ಕೈ ಎರಡ್ ಕಾಲು ಅದು ನಿಮ್ಗೆ ನಮ್ಗೆಲ್ಲ
ಹಾ ನಮ್ಗೆ ಹ ನಮ್ಗೆ ಹ ನ ಎರಡ್ ಕೈಿ ಆಡ್ಕೊಂಡು ನಿಮ್ಗ ನಾಕ್ಕೈ ಕೈ ಕೈಗಳಿಲ್ಲಾ ನಾಕ್ ಕಾಲು
ನಾ ನಾ ಕೈ ನಾಲ್ ಕಾಲು ನನ್ಗಿರೋದು ನಾಯಗಿರೋದು ಎರಡ್ ಕೈ ಎರಡು ಕಾಲು ಅದು ನಿಮ್ಗೆ ಸೇರಿದ್ದು
ನಾಗಿಡದ ಎಡಿಕೆ ಇರ್ಕಲ್ಲ ಮತ್ತೆ ನಾ ನಾಕು ಒಂದತ್ರರ ಯಾವಕೆ ಕೈ ಯಾವ್ದೋ ಕಾರ್ ಗೊತ್ತ ಆಗಲ್ಲ
ಆಯ್ೆ ಅದನ ಕೇಳ್ಬೇಕಪ್ಪಾ ನೀವು
ಓ ನಮ್ಗೆ ನನ್ಗ್ ಗೊತ್ತಿರೋ ಪ್ರಕಾರ ವಿಜ್ಞಾನಿಗಳುರಿ ಸರಿ ಆ ರಿಸರ್ಚ್ ಮಾಡಿರೋ ಪ್ರಕಾರ ಎಏಡೆಕ ಎಏಡೆ ಕಾಲು ನಾಲ್ಕು ಕಾಲ್ಕ ಏಳ ಕಾಯಿ ಕೈಗಳಿಲ್ಲ ಅದಕ್ಕೆ ಹಾ ಅದಕ್ಕೆನ್ನು ನಾಕ ನೀವು್ ನಾಕಲ್ ಅದ್ರಲ್ದಕ್ ನೀವು ಶಾನ ಅನ್ಕೊಂಡ್ರಿ
ಹ್ಮ್ ನಾವವು ಇಲ್ಲಕ್ಕಪ್ಪ ನಾವು ನಮ ಎರಡು ಕೈ ಎರಡು ಕಾಲ ಇರ
ಅದ ನಾಲ್ಕೈ ನಾಲ್ಕಲ್ಲ ಅಂದ್ರೆ ಹೆಂಗಾರ ಜೀಳೆ ಹೆಂಗಾರ ನೀವು
ಹ್ಮ ಯಾಕೆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಕರ್ದ್ಬಿಡಿ
ಇಲ್ಲ ಜೀಳೆಗಳಿಗೆ ನಾಲ್ಕಕೈ ಆರ್ ಕಾಲು ಇರ್ತವೆ
ಹ್ಮ ಅದುೂ ಗೊತ್ತಾ ಹ್ಮ
ತ್ತು
ಹ್ಮ್ ಏನ್ ಮಾಡ್ತಿದ್ರಿ
ನಾವು ಮದ್ುವೆೆಗೆ ರೆಡ್ ಆಗಿದ್ದೀವಿ ಮದ್ವೆೆಗೆ ಹೋಗ್ಬೇಕು ಗಾರಲಿ
ಯಾರ್ದು
ನಮ್ಗ್ ಗೊತ್ತಿಲ್ಲ ಒಟ್ ನಮ್ಮ್ ಊರಲ್ಲಿ ಮದ್ೆ ಇದಾಗ ನಾವು ಊಟ ಊಟಕೋಸ್ಕರ ಫಿಕ್ಸ್ ಫಸ್ಟ್ ಹೋಗಿರ್ತೀವಿ
ಹ ಕಖರೀದರು ಕಖರೀದರು ಹೋಗದಾ
ಹಾ
ಓ ಹಂಗನ್ ನಿಮ್ಗೆ ಮನ್ ಮರ್ದ ಏನು ಇಲ್ಲ ಕರ್ತ ತಕ್ಷಣ ಕರದರು ಹೋಗೋದು ಊಟಕ್ಕೆ
ಹಾ ಮಾನೆ ಮರದೇಲ್ಲ ಮರ ಟಿ ಮೊದ್ಲೆ ನಾವು ಫಸ್ಟ್ ಅಂತಲ್ಲ
ಹಾ
ಹಯ್ತತಿವಿ ಇಷ್ಟಾರ ಹಯ್ತಿ ತಿರ್ಗಾಡಕ ಬೋತೀವಿ
ಓ ಅಂಗ
ನೀವ ಏನ್ ಮಾಡರ್ತೀರಾ
ನಾವೇಏನು ಇಲ್ಲ ಸುಮ್ನೆ ಹಂಗೆ ತಾಸಿ ಮೇಲ್ ಬಂದ ತಿರ್ಗಾಡ್ತವಿ ನಾಳೆ ಸ್ಕೂಲರ್ ರಾಜ ನಾಳೆ ನಾಳಿದ್ದು
ಹ್ಮ ಏನ್ ಸ್ಪೆಷಲ್ಲ
ನಮ್ ಸ್ಕೂಲ್ ನಡ್ಸ್ತಾರಲ್ಲ ಎಲ್ಲ ಸ್ವಾಮೀಜಿಗಳು ಅವರಲ್ಲಿ ದೇವನರಲ್ಲಿ ರಥೋತ್ಸವ ಅದ್ರಿಂದಿಂದ ನಮ್ ಸ್ಕೂಲಂದ ಡ್ಯಾನ್ಸ್ ಹೋಯ್ತವ್ರಿ
ಆರವದ್ನೆೇ ಮಾಡ್ತೀರನ್ನಂಗೆ ಹೇಳಿ
ಹ್ಮ್
ಅದ್ನ ಹೇಳಕ್ ಬರಲ್ವಲ್ಲ
ರಥೋತ್ಸವ
ರಥ ರಥೋತ್ಸವ ರಥೋತ್ಸವ ಅಲ್ಲ ಅದು
ರಥೋತ್ಸವ ರಥೋತ್ಸವ ಅಂತಾನೆ ಕೊಟ್ಟಿರೋದು ಕ್ಯಾಲೆಂಡರ್ ಅಲ್ಲಿ ನಮಗ್ ಸರ್್ರ ಹೇಳಿದ್ದೆ ಹಂಗೆ
ರಥೋತ್ಸವ ಅಲ್ಲ ಅದು ಇದ ಸ್ವಾಮೀಜಿ ಫೋಟೋ ಹಾಕೊಂಡು ಮೆರವಣಿಗೆ ಮಾಡ್ತಾರೆ
ನಮ್ಗ ಹಂಗ ಹೇಳಿಲ್ಲ ರಥೋತ್ಸವ ತೆಪ್ಪೋತ್ಸವ
ರಥೋತ್ಸವ ಸುತ್ತ ಜಾತ್ರೆ ಕಡಂಗ ತೆಪ್ಪೋತ್ಸವ ರಥೋತ್ಸವ ಎಲ್ಲ ಮಾಡ
ಆ ಹೇಳುದ್ರು ತಪ್ಪೆನೋ ಐತೆ ಅಂತ
ಹಾ
ಇನ್ನೊಂದ್ಸತಿ ಕೇಳ್ಬಿಟ್ ಕರೆಟ್ಗ ಫೋನ್ ಮಾಡಿ ಹೇಳ್ತೀನಿ
ಕರೆಕ್ಟ್ ಆಾಗಿ ಫೋನ್ ಮಾಡಿತಿ ಸರಿಗನ್ ಫ್ಯಾಮಿಲಿ ಏನುೂ ಇಲ್ವಾ ನೀವು್ ಮಾಡದಷ್ಟ
ಮಾಡ್ತಾರೆ ಅಯ್ಯ ಅವರೇ ಬೇಕಾ ನಾ ಫ್ರೆಂಡ್ಸ್ ಮಾಡ್ತೀನಿ
ಹ ಅವ್ರ ಕಾರ್ಡಕ್ಕೆ ತಿಳ್ಕೊಂಡ ತಿಳ್ಕೊಂಡಿಲ್ಲ ಅಂದ್ರ ಅದ್ರ ಬಗ್ಗೆ
ನೀ ಇವಾಗ ಹಂಗಲ್ಲ ನನ್ ಫ್ರೆಂಡ್ಸ್ ಅಲ್ಲಿ ಹೋಗ್ತಾರೆ
ಎಲ್ಲಿಗೆ
ಆ ದೇವ್ನರಲ್ಲಿ ಡ್ಯಾನ್ಸ್ ಐತೆ
ಹಾ
ಮಾಡಕ್ ಹೋಗ್ತಾರೆ ಯಾವ್ರ ಯ ಎಲ್ಲಾ ಹೋಗಿದ್ ಬಂದ್ಮ್ಯಲೆ ರಥೋತ್ಸವನ ಜಾತ್ರೆನ ಏನು ಎಲ್ಲಾನೂ ಕೇಳ್ಬಿಟ್ಟು ಹೇಳ್ತೀನಿ ಐನೈನೂರು ರೂಪಾಯಿ ಬೆಡ್ಸು ತಪೋತ್ಸವ ನಡೀ ಐನೂರು ರೂಪಾಯಿ ಬಿಡ್ಸು
ಅದಲ್ಲ ಅವ್ರ ರಥೋತ್ಸವ ಮುಗಿಸ್ಕೊಂಡು ತಪ್ಪ ನೋಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಅ ಅದೆಲ್ಲಾ ಕಾಣಸು
ಅವ್ರಿಗೆ ಡ್ಯಾನ್ಸ್ ಬಿದ್ದಿರೋದು
ನೈಟ್ ಡ್ಯಾನ್ಸ್ ಬಿದ್ದಿರೋದು ಗೊತ್ತೋ್ರಗೂ ಈ ಜನ್ಗಳು ತಪ್ಪ ಇದ್ರೆ ತಪ್ಪ ನೋಡಬಿಟ್ಟು ಡನ್್ ಫ್ರೆಂಡ್ಸ್ ಡ್ಯಾನ್ಸ್ ನೋಡಕ್ ಬಂದಾರ
ನೋಡದ ಹೆಂಗೈ್ತದ ಹೆಂಗಗೆ ಎರಡ್ ದಿನ ಅಲ್ವಾ ಇರೋದು
ಎರಡು ದಿನ ಎರಡು ದಿನ ಅವ್ರಲ್ಲೇ ಇದ್ದಾರಾ
ಇರ್ತಾರೆ ಅವರಿಷ್ಟ ಅದು
ಮ ಆಮೇ ಕ ಫ್ರೆಂಡ್ಸ್ ಫ್ಯಾಮಿಲಿ ಇದ್ರೆ ಇರ್ಬೋದಪ್ಪಾ
ಹ್ಮ ಫ್ಯಾಮಿಲಿ ಅವ್ರ ಅವ್ರ ಫ್ಯಾಮಿಲಿ ಹೋಯ್ತಾರೆ..
ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾರ ಅವರು ಹ ಅದೇನ್ ರ ದೊಡ್ಡೂರು ಅದು ಅಲ್ಲಿ ಅ ಹೋಟ್ಲ್ ಎ ಫೆಸಿಲಿಟಿ ಎಲ್ಲಾ ಐತೆ ಅಿದ್ದೀರ ಅಲ್ಲಿ ನೋಡಿದೀರ ಊರ್ ನೀವು ಹೋಗಿ
ನಾವು ನೋಡಿಲ್ಲ
ಹ ನಿಮ್ಮೂರಿಗಿಂತ ನ ಅವ್ರಗಿಂತ ನಮ್ಮೂರ ಬಿಟ್ರ ನಂಗಗೆ ಗೈತೆ ಅದು
ಹಮ್ ಹ್ಮ್ ನಮಗ್ ಸರ್ ಎಲ್ಲಾ ಹಂಗ ಹೇಳುದ್ರು ರಥೋತ್ಸವ ಐತೆ ಹಂಗೈತೆ ಹಿಂಗ ಐತೆ
ಓ ಆ ಬೀರ್ಲಿ ಒಂದ ಕ ಆ ಊರ್ಲಿ ಒಂದ್ ಕಾರ್ ಹೋಗಕ ಆಗಲ್ಲ ನಾವೇ ಕೆಲ್ಸ ಮಾಡಗ್ಬಿಟ್ಟಿದ್ದೀವಿ ಹ ಅಲ್ಲಿೇ ರಥೋತ್ಸವ ರಥ ರಥ ಹೋದಂತೆ ಅಲ್ಲಿ
ಹ ಅಲ್ ರಥ ಹಯ್ತದೆ ನಿಮಗ್ ಗೊತ್ತಿಲ್ಲ ರಥ ಉತ್ಸವ ಹೋಯ್ತದೆ ತಪ್ಪೋತ್ಸವ ನಡೀತಿದೆ
ಅಲೋ ಅಲೋ ನಾವ ಅಲ್ಲಿ ಎಲ್ಲಾ ಬೀದ್ ಬೀದಿ ಬೀದ್ ಬೀದ್ ತಿರ್ಗಾಡ್ ಬಿಟ್ಟಿವಿ ಒಂದ್ ತಿಂಗಳ ಗಂಟ ಗೊತ್ತಾ ನಮ್ದು ಸ್ವಲ್ಪ ಪರ್ಸನಲ್ ಕೆಲ್ಸ ಇದು ಹೋಗಿದ್ ನಪ್ಪ ಚಳ್ತ್ತೀರ್ ಕಾಡಕ್ಕೆೆ
ಕೆಲ್ಸಕ್ ಹೋಗಿದ್ರಾ
ಕೆಲ್ಸಕ್ಕೆ ಹೋಗಿದ್ದು
ಹ್ಮ
ನೀವ ಹೋಗಲ್ವಾಂಗ್ರ ಅಲ್ಲಿ ಅಥೋತ್ಸವ ನೋಡಕೆ
ಪೊರಕ ಪೊರಕಲ್ಲ ಹೊಡಿತಾರೆ ನಮ್ಮಮ್ಮ
ಒಳ್ಳೆ ಪೂಜೆ ಹಂಗಾರ ನಿಮ್ಗೆ ಮನೇಲೆ ಒಳ್ಳೆ ಪೂಜೆ ಮಾಡ್ತಾರೆ
ಹ ಅಲ್ಲೋಗ ಪೂಜೆ ಮಾಡ್ಸ್ಕರದ್ ಬೇಡಮ ಅಂದಲೇ ಪರ್ಕ ಪೂಜೆ ಮಾಡ್ತಾರ
ಹ ಹಂಗ ಡೈಲಿ ವರ್ಷಕತ್ತರ ನಂಗ ಆಯ್ತು
ಡೈಲಿ ಒರ್ಸ್ಕಲ್ಲ ಬೋಯಸ್ಕತೀವಿ
ಹಾ ಮ ನಾವು ಈಗ ಆರವರೆಗೆ ಗಡೆ ತಗೊಂಡ ಹೊಟ್ರೆ ಆರು ಮುಕ್ಕಾಲ ಎಲ್ಲಾ ನರ್ಸ
ಓ ಮದ್ವೆ ಎಲ್ಲಿ
ಅದು ಅದು ಕಲ್ಯಾಣ ಮಂಟಪ ಚಿಕ್ಕಮ್ಮ ತಾಯಿ ಕಲ್ಲ್ಲಮ್ಮ ಮಂಟಪ
ಹಂತ
ಅದು
ಓ ನಲ್ಸಿಪುರತಲ್ಲ ಹೋಗಿದ್ರಿ ವಾಪಸ್ ಬರೋದು
ವಾಪಸ್ ಬರೋದು ನಮ್ ಇಷ್ಟ ಬಂದಾಗ
ಓ ನಿಮ್ ಇಷ್ಟಪನಾಗ ಓ ಅಲ್ಲೇ ಇವತ್ತು ನಿದ್ದೇಗಿದ್ದೆ ಎಲ್ಲಾ ಅಲ್ಲೇ ಆರ್ಟ
ನಮ್ಗೆಾದ್ರು ಇಷ್ಟ ಆದ್ರೆ ಅಲ್ಲೇ ಇರ್ತೀವಿ ಇಲ್ಲಾ ಅಂದ್ರೆ ಮನೆಗ್ ಬರ್ತೀವಿ ಹುಡ್ಗಿರಿ ಇದ್ರಲ್ಲಾ ಹುಡ್ಗಿರಿ ನಾವ್ ನೋಡ್ರಲ್ಲೇ ಇರ್ತೀವಿ ಇಲ್ಲರಲ್ಲಿ ಬತೀವಿ ಮನೆಗೆ ಅಷ್ಟೇ ಹ ಹುಡುಗಿ ಇದ್ರೆ ನಾವದಿಕ್ಕೆಲ್ವಾ ಹುಡುಗರು ಬೇಕಾದಸರ ಇರ್ತಾರೆ ಅವರು ಯಾರ ಒಬ್ರು ನಮ್ ನೋಡಿದ್ರೆ ಅಲ್ಲೇ ಇರ್ತೀವಿ ಯಾರು ಮನೆ ಬತೀವಿ
ಅಯ್ ನೀವೆನ್ ತ್ರಿಪುರ ಸುಂದ್ರ ಅಂತ ನಿಮಂದ್ ನೋಡ್ಬೇಕಾ
ಬ್ಯಾಡ ಕುರುಪಾತ್ರ ನೋಡ್ಲಿ
ಹ
ನೋಡಿದ್ರೆ ಸಾಕು ನೋ ನೋಡ್ರೆ ಅಲ್ಲಿ ಇರ್ತಿಲ್ದ್ರ ಮನಗ್ ಬರ್ತೀವಿ ಅಷ್ಟೆ
ಅಯ್ಯಯ್ಯ ಅಯ್ಯೋ ಹಂಗಾರ ಒಬ್ಬರು ನೋಡಿದ್ರ ಅಲ್ಲಿ ಇರ್ತ ೀರ ಬರಲ್ಲ ಮನೆಗೆ
ಹಲೋ
ಹ್ಮ್ ಕೇೇಳಸ್ತಾ ಇಲ್ವಾ ಹ್ಮ್ ಹೇಳಿ ಹೇಳಿ ಹ್ಮ ಅಂದ್ರೆ ಒಂದು ಹುಡುಿ ಏನಾದ್ ನಿಮ ನೋಡ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಮನೆಗ್ ಬಂದ್ರು ನೀವ್ ಅಲ್ಲೇ ಇರ್ತೀರ
ಇಲ್ಲ ನಂದೇ ಕಡಲ್ ನೊ ಬ್ರ ಅಲ್ಲ ಇರ್ತಾರ ಆ
ಆತರ ಆತರ ಅಂದೆ ನಿಮ್ದೆ ಗಾಡಿ ತಕ್ಕ ಹೋಗದ ಗಾಡಿನ ತಕೊಂಡಿದ್ದೀರಾ ನೀವು
ಹ್ಮ ನಾವು ಬರೋ ಪ್ರ ತಕಂದೀವಿ
ಹಓ ಬ ಬಡ ಬಡರ್ ಪಕ್ಷವರೆಲ್ಲಾ ಗಾಡಿ ಗಿಡ ಎಲ್ಲ ತಗೊಳಲ್ಲ ಅವ್ರದ್ದು ಜಸ್ಟ್ ಸ್ಯೆಕಲ್ ಅಷ್ಟೆ
ಹ ಬರೋರು ಕೆಲಸಕ್ಕೆ ಹೋಗಕೆ ಗಾಡಿ ತಗೊಳೋದು
ಅಯ್ಯೋ ಬಾಡೋರ್ಕ ಈ ಏನಕ್ಕೂ ಇರಲ್ಲ ಜಸ್ಟ್ ಸೈಕಲ್ಲ ಬಸ್ಸು ಇವೇ ಅವ್ರಗೆ ಬಡವರ್ಿಗೆ ನಿಮ್ಮಂತ ಶ್ರೀಮಂತರುಗಳಿಗೆ ನೋಡಿ ನಾವ್ ಕಾಲಲ್ಲಿ ನಡ್ಕೋತೀವಿ ಸೈಕಲ್ ಇಲ್ದೆ ಕಾಲಲ್ಲಿ ಒಂದ್ ಕಿಲೋಮೀಟರ್ ನಡಬೇಕು ನಿಮ್ಮಂತ ಶ್ರೀಮಂತರುಗಳೇ ಬೈಕ್ ತಗಳದು ಆ
ಎಷ್ಟು ವರ್ಷ ಆಾಕಿ ನಿಮ್ಗೀಗ
ನಮಗ ಇವಾಗ ಹದ್ನೈದು ತುಂಬ ಹದ್ನಾರು
ಹದ್ನಾರು ವರ್ಷಗೆ ಗಾಡಿ ಬೇಕಾ ನಿಮ್ಗೆ
ಅಯ್ಯೋ ಗಾಡಿ ಬೇಡ ನಾವ್ೇಏನ್ ಗಾಡಿ ಕೇಳದ್ಮ ನಮ್ ಕಾರೇ ಬೇಕು
ಹಾ ಲೈಸೆನ್ಸ್ ಕೊಬಿಟ್ರ ನಿಂಗೆ
ಅಯ್ಯೋ ಕೊಡದ್ ಬೇಡ ಒಬ್ಬ ನಮ ಶ್ರೀ ರಿಚ್ ಆಗಿದ್ರೆ ನಾವು ಒಂದ ಕಾರ್ ಡ್ರೈವರ್ ಇಟ್ಕೊಂಡು ಹೋಗ್ವೆ ನಮ್ ತ ದುಡ್ಡಿಲ್ಲ ಆದ್ರೆ ಇದ ಇದ ನಡ್ಕೋಯ್ತಿೀವಿ ನಿಮ ತರ ರಿಚ್ ಅಲ್ಲ ನಮ್ ಕೆಲ್ಸಕ್ಕೆ ಕಂಡಿತ ಕಳೋ್ರಲ್ಲ
ಕೆಲ್ಸಕ್ಕೆ ಗಾಡಿ ತಗರಲ್ಲ
ಹ್ಮ್ ಹ್ಮ್ ದುಡಿಯಕೋಸ್ಕರ ಲೋನ್ ಮಡ್ಸಿ ಗಾಡಿ ತಕ್ಕಳದ
ಹಾ ಅದಕ್ಕೆ ಹೋಗೋದು ಏನ್ನ ಮೂವತ್ ಕಿಲೋಮೀಟರ್ ಬಸ್ ನಲ್ಲಿ ಹೋಗೋಕಾಗುತ್ತಾ
ಹೋಗ್ಬೇಕು ಸಂಪಾದಿಸಬೇಕು ಅಂದ್ರೆ ಹೋಗ್ಬೇಕು
ಹ್ಮ ಆ ನೈಟ್ ಶಿಫ್ಟ್ ಬಂದ್ರೆ ನಮ್ ತಾತಾಳಿ ಬಸ್ ಬಿಟ್ಕೊಡ್ ಬಪ್ಪನ ಇನ್ನು ಒಬ್ಬನಿ ಸಪ್ರೇಟ್ ಆಗ ಹೋಗ್ಬಿಟ್ಟು ಅಂದ್ರೆ ಒಂದ ಬೆಳಿಗ್ಗೆ ಮೂರ್ ಗಂಟೆಾಗಲ್ಲಿ ಆ ನಮ ತಾದ ಕಾಯಕೊಂಡರ್ತನೆ
ಹ್ಮ್ ನಿಮ್ ತಾತನ ಬತಕಿದಾರ
ಇಬ್ಬರು ಫೋಟೋಫೋಟೋ ಅವರ
ಹ ದೆವು ದೆವ್ವಾಗ ಬಂದ ಕಾಯ್ಕೊಂಡಿರ್ತಾರೆ ನಿಮ್ನೆ ಸರಿ ಸರಿ
ಹಾ ನಿಮ್ದಸ ಮಾಡತ ನಿಮ್ದು ಬಂದಿರ್ಕತರಿ ಈಗ
ಯ ಆತರ ಕೆಲ್ಸ ಮಾಡಕ್ ಹೋಗ್ಬಿಡಿ
ನೋಡ್ಕ್ರ ಮತ್ತೆ ಇ ಅರ್ಧ ಗಂಟಾ
ಅಯ ಆತರ ಎಲ್ಲಾ ಮಾಡ್ಬೇಡಿ ನಿಮ್ ತಾತ ನೀವೇ ಕರ್ಕೊಂಡ್ ಮಾಡಿ ಕಳಿ
್ಮ ಸರಿ ಬಿುಡಿ ಮದ್ುವವೆ ಹಕ್ಕು ಟೈಮ್ ಆಯ್ತದೆ ಹ್ಮ ಹೌ ಆಗಸ್ಟ್ ಕಸ್